ಹಲೋ
ಏನ್ರರಿ
ಊಟ ಆತ್್ರ
ಆಯ್ತು
ಎಲ್ಲಿಗ ಇದ್ದರುೆ
ಏನ್ರಿ
ಎಲ್ಲಿಗೂ ಇದ್ದರು
ಒಳ್ಳದಯತು
ಹ ಆ
ಬಳಿ
ಆಯ್ತಾಯ್ತು
ಹ್ಮ ಆ
ಏನ್ ಮಾಡಿದ್ರಿ ಒ
ಸರಿ ಹ ಕುಟುಂಬಲ್ ಹಾಕ್ತಿದ್ದ್ರೀ ಹಲೋ ಊಟ ಆಯ್ತ್ರಿ ಈ ಹರ ಒಂದಂದು ಹಲೋಲ ಟ್ಟ ಆಯ್ತರ ಹ್ಮ್ ಹ್ಮ್ ಹ
ಹಲೋ ಏನ್್ರೀ ಹ ರ ಹ ರ ಇನ್ನು
ಆಯ್ತ್ ನಮ್ದ
ಹ್ಮ ಹತೇನಲ್ರರಿ
ಲ ಬಿಟ್ಟಿತ್ರಿ ನೀರ ನೀರ ಹಾಕ್ಬದ್ರಿ ಹನ್್ರಿ
ಹ ಯಾರದ್ರಿ ಯಾರ್ದ ಬೈಗಿದ್ರಿ
ಹ ನಾ
ಯಾರ್ದು
ಎ
ರಜಂದ್ರೆ
ರಡೀಂದ್ರ
ಏನಲ್ಲ
ಹ ನೆಲ್ಲ
ರಡಿಂಗ
ಊಟ ಆಯತ್ ಮಾಡ್ರಿ ಈಗ ಹ ಜಗೆ ಬರ ಕೊತ್ ಬೆಳ
ಯಾರ ಸತ್ರ ಅಂದ್ರ ಮನ್ನಿ
ಮೂರು ಒಳೆ ಎಳ ಕಂದತ್ತ್ರ ಪಾಪ ಅದು ಡಿ ಕೆ ಡಿ ಕೆ ಮಾಡಿದರೆ
ಅವರ ಪಾಪ ಕೊಡ್ರ ಪಾಪ ಅಂದ್ರ ಹಳಕ್ ಹತ್ತಿರ್ತಾರಿ
ರಳ ಕುಂಜ ದರ ಪಾಪ ಜಗ ಮೊರಮ್ಮ ಮಾಡಿದ್ರ ಅದ್ರಕ್ ಬಾರ
ಹ ರೀ ಪಾಪಾ ಬಡ್ದತ್ೀ
ಪಾಪ ರ ಅಡ್ಡು ಬ್ಯಾಟ ಕೊಯ್ದ್ರ ಪಾಪ
ಪಾಪ ಈ ಎಲ್ಲಿಯ ಕುಣೆ ಮಣ್ಣಿಟ್ರ
ಹ ಆ ಕಡೆ ಹಷಾರ್ ಕಡೆ ಇಟ್ರ ನಮ್ಮ್ ಹಷಾರ್ ಕಡೆ ಅವರ ಅವರ ಮರ ಮ್ಯಾಂಗ ಐತ್ರಿ ನಿಮ್ ಕಡೆಗೆ
ನಮ್ ಕಡೆ ಏಳ್ತಾರ ಆಯತ್ ನೋಡ್ರಿ ಅಗ್ಗಿತ್ ಬಿಳದ ಅಂತ್ತ್ರ ಏನ ಬಾರಿ ಬಿಡ್ರಿ
ನಮ್ ಕಡ ನ ಹಂಗೆ ನೋಡ್ರಿ ಜನ ಶೇಡ್ ಜನ ನಮ್ ಕಡಿ
ನಮ್ಮವ್ರ ಕಡೆಗರನ್ೀ ಮಳೆತ್ರಿೀ ಮನ್ಸಾರ ಮಳೆತ್ ಾ ಅಗ್ಗೆ ಹಂಗೆ ತೂತ್ರು ನೋಡ್ರಿ ಕೈಯಗ ಹಾಕಿ ಒಂದು ಕಾಲಗ ಹಾಕಿ ಒಂದ್ ಕಚ ಕ ಕತ್ಕ ಕುತ ಮಾಡಿ
ಹಾರ ನಮ್ ಕಡಿಗ ಏನ್ಲ್ರಿ ಮೂರ್ ಮೂರ್ ತಂಡ ತುಳತಾರೀ ಒಂದ್ ದಿವಸಕ
ಹಾ ರೇ
ಹಾ
ಹ ಎಲ್ಲಾರ ರೆಡಿ ಮಾಡತಂದಿರ ಹುಡುಗರು ಕಲ್ತಾರ
ಆ ಆಯ್ತ ಆಯ್ತ್ ನಾನ ಹೊಲ್ಸಿದ್ದಿ್ರೀ
ಮೂಊರ ಯಾರ್ಯಾರು ಹೊಲ್ಸಿದ್ರಿ
ನಮ ದೋಸ್ತ್ರ ಅವರು ಹೊಲ್ಸಿದವರ
ಹರ
ಹರ
ಹ್ಮ್ ಚಲೋ ಆಯ್ತಲ್ರಿ ಮೂರ ಮತ್
ಚಲೋ ಆಯದ್ರ ನಿಮ್ ಕಡಿಗ
ನಮ್ ಕಡಿನ ಹಂಗೆ ಅದ್ರಿ ಹೆಣಸ ಐತಲ್ಲ ಯಾರ್ ಉಂಗಲವ್ರ ಹಂಗೆ ಎತ್ ಬ್ಯಾಡ್ರಿ. ಎತ್ರ್ ಅಳದ್ ಬರದು ಜಿಗ್ಗಿ ಮಾರನ ಬಂದ್ರಿ ಅವ ಒಳಲ್ಲಿ ಟೆಂಪ್ ದಾಗ್ ಹಾಕ್ ಬಿಟ್ರ ಯವ್ವಾ ಹಾಸಿನ್ ಹಾರಕ್ಕತ್ತಿತ್ರಿ
ಆಯ್ತ್ ಅಯ್ತ್ರಿ ಮತ್ತೇನ್ ನಡ್ದ್ರಿ.
ಏನ್ ಮಾಡದು ಗೌಡ್ರೆ ನೀವೇ ಹೇಳ್ಬೇಕ್ರಿ
ಸತ್ಯ ಕೊಯ ಇದ್ರ್
ಹೊ ಯೇ ಹೋಗಿದ್ದೆರಿ
ಹೈ ಸ್ಕೂಲ್ ಹೊಯ್ ಬಂದೆರ್ರ್ ಆಯ್ತ ಆಯ್ತ್ರ.
ಯಾವಗ್ ಬಂದ್ರಿ ಹೈ ಸ್ಕೂಲ್ಗ್ ಹೊಯಿ
ಐದ್ ಗಂಟಕ್ ಬಂದ್ನ್ ನೋಡ್ರಿ.
ಆಯಿತ್ ಐತ್ರ
ಎಲ್ಲ ನಮ್ಮಾಲ್ರ ಎಲ್ಲರು ಮಕ್ಕಳು
ಹಾ ರ್ ಎಲ್ರ್ ಮಕ್ಕಳು ಅರಮಾ ರೈ ನಿಂಬು ಎಲ್ ತೊಲ
ರೆ ಊಟ ಐತ್ರಿ.
ಉಟ್ ಐತ್ರಿ
ಹ ಓ ಸೀತ್ಯಾಕ್ ಹೋಗಿದ್ರಿ ನೀವ್ರಿ
ಹೊಯ್ ಬಂದಿವ್ರ
ಹೊಯ್ ಬಂದಿರ್ರಿ
ಹ್ಮ್ ರ
ಎಲ್ಲ ಹೊಲ ಐತ್ರ
ಹ ಅರ್ಧ ಗುಂಟೆ ಆಯ್ತ್ರ
ಒಂದ್ ಗುಂಟೆ ಆಯ್ತ್ ಅಂದ್ರ್
ನಾಳೆಗ್ ಒಂದ್ ನಾಳೆಗ್ ಒಂದೇ ಸಾತ್ ದ್ರ.
ಅವ್ರೆ ಮಸಾಲ ಹಾಕ್ಬೇಕನ್ರಿ
ಆಗ್ಬೇಕ್ರ
ಎಲ್ದ ಹಾಕ್ಬೇಕ್ರೀ
ಹ್ಮ ನಾಡ್ದ್ ಆಗ್ಬೇಕ್ರೇ ನಾಳೆ ಸತ್ತಿ ಅದ ಅಣ
ನಾಡ್ದ್ ಹಾಕ್ಬೇಕ್ರೀ.
ಹ್ಮ ರ
ಹ್ಮ್ ಅಂದ್ರ ಪಾಡ ಇತಲ್ರೀ ಸೊಲಾಟೊಗಲ್ಲ ಹೊಲಗೊಳ್
ಹ್ಮ್ ರಿ ಚಲೋ ಒಟ್ಯಾರ.
ಏಯ್ ಅಂದ್ರ್ ಚ
ಹ್ಮ್ ರಿ ಹೇಂಡ್ರ್ ಮಕ್ಳ್ ಅರಮರಿ.
ಎಲ್ಲಾರ ಆರಾಮಾರ ನೋಡ್ರಿ ನಿಮ್ ಕಡೆರ ಮೊನ್ನೆ ಯ ಆರಾಮಲ್ಲ ಅಂದ್ರಲ್ರಿ.
ಆ ರಿ
ಮನ್ನಿ ಯಾರಿಗ್ ಗರಮ ಅಲ್ಲ ಅಂದ್ರಲ್ರಿ
ಹ ನಮ್ ದಡಪ್ಪ್ ಮಗನಿಗ ನಮ್ ದೊಡಪ್ಪ್ ಮಗ್ನಿಗ್ ಅರಾಮಿದ್ದಿಲ್ ನೋಡ್ರಿ. ನಮ್ದ ದೋಪ್ ಮಂಗಿಲ್ಲೆ ಆಟಮ ಉಳತಂತ್ ಒಟ್ಟಗ
ವಾ ಹ್ರ
ಹರ ಗುಲಿ ಅವ ಪಿಲ್ಲ ಚಲ ಕೊಟ್ಟೀವ ರೇ ಚಲ ಚ ಕುಚರ ಹ
ಹೌ ಊ ಅಲ ಊಟ ಆಯ್ತ ಅದ್ರ
ತ್ರಗೂಟ ಹಾಯ್ತ
ಹಲೋ
ಆ
ಅರ ಒಪ್ಪನ
ನಾಟ ಚ ಕುಂತರ ಒಂದ್ ಐದ್ ಎಕರೆ ಚರು
ಯಾರ ಮೇಕಚಲ್ಲ
ಹಾರ ಹ
ನಾ
ಬಂದದ್ರ ಒ ಐದ್ಂ ಸ
ಅ
ನಿಮ ಕಡೆ ಹೆಂಗಾದ್ರೆ ನಾಟ ಗದ್ಯೆ ಆಟದಾರ ಕೆಜ ಬಿಲ ಹೊಡದ್ರ ನಾಟ ಹಚ್ಚಿರ್ರಿ ನಿಮ್ ಕಡೆಗೆ ಆಯ್ತಾಯ್ತ್ ಆಯ್ತ್ ಮಾಡ್ರಿ ಓಟ ಈಗ
ಅಲೋ ಕಲ್ದ್ರಿ
ಆಯ್ತ್ ರೀ ಊಟ ಆಯ್ತ್ ರೇ ಓಟ
ಹ್ಮ್ ಅಂದ್ರ ಹೊಲಾಟೆ ಹೊಲ
ಹಾ ಚಲ ಇಟ್ಟವ್ರೀ ನಿಮ್ದು ಹೌ ಆಯ್ತಾಯ್ತ್ ಹ
ಹ್ಮ್ ನಾ ಊಟಾಯ್ತ್
ಹಾ ಐತ್ ಓಟ
ಹ್ಮ್ ಮಲಪ ಚಲ ಅಲ್ರಿ ಹ
ಚಲರು ಅಲ್ಲಾ ಮಳೆ ಬರವಲ್ದು ಯಾವ ಮಾಡ್ತ ಅತ್ತಲ್ಲ ಎಡ್ ಡೈಲಿ ಹಬಟದವ್ರಿ ಹ
ಮಳೆ ಬರವಲ್ಡ್ರಿ ಹ ಕರೆಂಟ್ ಚಾರ್ಜ್ ಎಲ್ಲ ರಿಪನ್ಿ ಗಿಡಂದ್ರೀ
ಹಾ ರ ಹ ಹ ಬಾಯಫತ ದದ